ಒನ್ ನಿಮಷ ಹಂಗೆ ಇರ್ತೀರಾ.
ಹ್ಮ್ ಕೇಳಸ್ತೈತೆ.
ಹ್ಮ್ ಹೇಳಿ ಏನ್ ಸಮಾಚಾರ.
ಹ್ಮ ಸಮಾಚಾರ ಇನ್ನೇನು ನಂದು ಬೆಳಗ್ಗೆ ಯಿಂದ ತ. ಒಳ್ಳೆ ಇದಾಗ್ ಬಿಟ್ಟದ. ಬೇಜಾರ್ ಆಗ್ಬಟದ.
ಕೇಳಸ್ತಾ ಇಲ್ವಾ
ಕೇಳಿಸ್ತೈತೆ ಏನ್ ಸಮಸ್ಯೆ ಆಯ್ತು ಅಂದೆ.
ಅದೇ ಸಮಚೆ ಚಿನ್ನ ಮುಡ್ಗ್ಬಿಟ್ ಮೇಲ ಅದೇ ಅಲ್ಲಿಗೆ ಎಂಟ್ ಸಾವಿರ ಕಟ್ಬೇಕು. ಬಡ್ಡಿನೆ ಎಂಟ್ ಸಾವರ.
ಇನ್ನು ಎಂಟು ಸಾವರನಾ.
ಹ್ಮ್ ಮುತ್ತು ಪೈನಸಲ್ ಇಟ್ಬಿಟ್ಟು ಆರ್ ತಿಂಗ್ಳು ಮಾಡಿರದ್ನ. ಗೊತ್ತಿಲ್ದೆ ಅನ್ನೊಂದು ತಿಂಗ್ಳ್ ಆಗೋಗೈತೆ ರಿನಿವಲ್ ಮಾಡಸ್ಬೇಕು ಅನ್ಬುಟ್ಟೀಗ್ ಈಗ್ ಎಂಟ್ ಸಾವಿರ ಕಟ್ಬೇಕು ಅಂತೇಳ್ತವ್ರೆ ಅದು ಬೇರೆ ಬೇಜಾರು ತಲೆ. ಗೆದೆ ಇದಾಗೊಯ್ತಾ ಆಂ ಅಂಕಲ್ ಬೇರೆ ಹದ್ನೈದು ಸಾವಿರ ಚೀಟಿ ಕಟ್ಟದ್ನ ಹನ್ನೆರಡ್ ಸಾವಿರ ಹಾಕ್ ಬುಟ್. ಟು ಅವ್ರು ಬೇರೆ ಮೂರ್ ಸಾವ್. ಸರ ತಕ್ಕೊಂಟ್ ಹೋಟೊಗರೇ ಊರ್ಗಾ. ಅದ್ ಬೇರೆ ಮೂರ್ ಸಾವಿರ ಹಾಕ್ಬೇಕ ಅದು ಬೇರೆ ಬೇಜ್. ಜರಾಗೊಯಿತ ಹ್ಮ್ ಮನ್ ಸೇಲ್ಸ್ ಸರಿಲ್ಬಡ್ದಗ ಆಗೋಯ್ತು. ಯಾರ್ ಕೊಡ್ತಾರ್ ಏನ್ ಸರ್ ಈಗ ಸ ನನ್ನನ್ ಕೇಳಿದ್ರ ಒಂದ್ ಸಾವ್ರ ನೂರು ಇನ್ನೂರ್ ಕೊಡೋದೇ ಕಷ್ಟ.
ಹಂಗು ಎರಡ್ ಸಾವ್ರ ನಾನು ಆ ಅವ್ ಮ ಪೂಜುಂತಾವ್ ಎರಡ್ಸಾವ್ರ ಇಸ್ ತಾಕಸ್ದೆ.
ಈ ಇದ್ಕ ಚೀಟಿಗ ಇನ್ನೊಂದ್ ಸಾವ್ರರ ನಾನು ಇಲ್ಲೇ ಹಾಕಸ್ದಿ ಬಾರಿ ಕಷ್ಟ. ರು ಕೊಡಲ್ಲ. ಯಾರ್ ಕೊಡ್ತಾರೆ? ಸಡನ್ಲಿ ಕೇಳ್ದ್ರೆ. ಕೇಳಸ್ತಾ ಇಲ್ವಾ. ಹಲೋ ಹಲೋ ಕೇಳಸ್ತಾ ಇಲ್ವಾ.
ಹಾ ಕೇಳಿಸ್ತಿದೆ.
ಹ್ಮ್ ಯಾರ್ ಕೊಟ್ಟಾರು? ದುಡ್ಡು ದುಡ್ಡೇ ಮುಖ್ಯ ಈಗ ಇಂಪಾರ್ಟೆಂಟು.
ದುಡ್ಡು ದುಡ್ಡು.
ದುಡ್ಡೆ ಮನ್ಸು ದುಡ್ಡಿದ್ರೆ ಮನ್ಸ. ದುಡ್ಡಿದ್ರೆ ಒಬ್ ಮನ್ಸನ್ನ ಚೆನ್ನಾಗ್ ನೋಡ್ತಾರ ದುಡ್ ದಿಲ್ದೇವರ ಡ ಡಲ್ ಹೋಯ್ತಿರು ಮಾತಾಡ್ಸಲ್ಲ ಹ್ಮ್ ಹ್ಮ್. ಮನ್ಸನ್ ಮನ್ಸನ್ಗ ಬೆಲೆ ಇಲ್ಲ ದುಡ್ಡು ಮೇನ್ ಈಗ ಇಂಪಾರ್ಟೆಂಟು.
ದುಡ್ಡಿಗೆ ಬೆಲೆ ಇವಾಗ.
ಇವಾಗ್ ದುಡ್ಡೇ ಮಂತ. ಈಗ್ ದುಡ್ಡಿದ್ರೇ ದೊಡಪ್ ಪ್ಪ ಇನ್ನೇನು.
ಹುಂ.
ಈಗ್ ಒಬ್ ನಾವು ಮನ್ಸ ಮುಖ್ಯ ಅಂತಿವಿ ಒನ್ ದುಡ್ಡಿವತ್ತಿಲ್ಲಾ ನಾಳೆ ಸಂಪ್ ಪನೆ ಮಾಡ್ಬೋದು ಒಬ್ಬ ಮನ್ಸನ್ನ.
ಹ್ಮ್ ಹ್ಮ್ ಎಲ್ಲಾರೂ ಹಂಗೆ ಅರ್ಥ ಮಾಡ್ಕೊಬೇಕಲ್ವಾ ಯಾರು ಹಂಗ್ ಅರ್ಥ ಮಾಡ್ಕೊಳಲ್ಲ. ಹ್ಮ್ ಏನಂತೀರಾ?
ನೆಡೀತಿರೋದೇ ದುಡ್ಡಿನ್ ಪ್ರಪಂಚ ಈಗ.
ದುಡ್ಡಿದ್ರೆ ದೊಡ್ಡಪ್ಪ.
ಹಾಂ
ಇಲ್ಲಾಂದ್ರೆ ಯಾರು ನೀನು ಹೋಗಲ್ಲೆ ಅನ್ಸ್
ಈಗ ಒಂದ್ ಹೋದ್ರೂ ದುಡ್ಡಿದ್ರ ಅವ್ರುಗು ಎಷ್ಟ್ ಮರ್ಯಾದೆ ಕೊಟ್ ಮಾತಾಡ್ಸ್ತಾರಂಗ ನಮ್ ಮಾತಾಡ್ಸೀರ?
ಹ
ಮಾತಾಡ್ಸಲ ಅದೆ ದುಡ್ಡಿರೊರ್ನ ಬನ್ನಿ ಹೋಗಿ ಕುಂತ್ಕಳಿ ಅವ್ರಗ್ ಕೂಡ ಮರ್ಯಾದೆ ನಮ್ಗಿರೋದಿ ತೆ ನಮ್ಮಂತೆವ್ರಿಗೆ.
ಹ್ಮ್ ಹ್ಮ ಅದು ನಿಜನೆ ಹ್ಮ್.
ಎಲ್ಲೆ ಹೋದ್ರೂವೆ ಇವು ಅವ್ರಗಿರಷ್ಟು ಬೆಲೆ ನಂಗಿದ್ದುದ.
ಕಾಲ ಹಿಂಗೆ ಇರಲ್ಲ ತಗೊಂಳ್ರಿ.
ಅದೇ.
ಕಾಲ
ಕಾ ಇರಲ್ಲ ಬರ ಗಂಟ್ ಹೇಳು. ಕಾಲ ಬರ
ಕಾಲ ಹಿಂಗೆ ಇರಲ್ಲ ಚೇಂಜ್ ಆಗ್ತಾ ಇರತ್
ಹ್ಮ್ ಇನ್ನೇನ್ ಸಮಾಚ್ ಸಮಾಚಾರ?
ನ ಅಷ್ಟು
ಹಾ ಆವಾಗ್ಲೇ ಪ್ಯಾಕ್ ಮಾಡ್ಕೊಬೇಕ್ ತಾನೆ?
ಅಲ್ಲಿ ಇಲ್ಲಿ ಸಮಯ ಸಿಗ್ಲಿಲ್ಲ
ಹ್ಮ
ಹ್ಮ್ ತಕಂಡು ಬೆಳಿಗ್ಗೆ ನಾಕುವರೆಗ.
ಹಲೋ ಕೇಳಿಸ್ತಾನೆ ಇಲ್ವಲ್ಲ ಮಾತು ವಾಯ್ಸು.
ಈಗ್ ಕೇಳಸ್ತಿದ್ಯಾ.
ಹ್ಮ ಈಗ್ ಕೇಳಸ್ತಾಯಿದೆ.
ಅಂದ್ರೆ ನಾನು ಅಂದ್ರೆ ಪ್ಯಾಕ್ ಎಲ್ಲ ಮಾಡಿದ್ದೀನಿ ಅರ್ದ.
ಹ್ಮ್
ನನ್ ಮೇಕಪ್ ಸಾಮಾನಗಳು ಮದ್ವೆಗೇನೇನ್ಬೇಕು ಅದೆಲ್ಲ ಪ್ಯಾಕ್ ಮಾಡಿದೀನಿ ಆ
ಇಲ್ಲೇ ಸ್ಟ್ರೈಟ್ ಮ ದ್ವೆ ಮನೆಗೆ ಹೋಗೋದಾ?
ಇಲ್ಲ ನಮ್ಮೂರ್ಗ್ ಹೋಗ್ತಿನ್ ಫಷ್ಟು. ನಮ್ಮೂರ್ಗ್ ಹೋಗ್ಬಿಟ್ಟಿ ಅಲ್ಲಿಂದ ಹೋಗಣ ಅಂತ ಇದಿನಿ.
ಅಲಿ ಮತ್ ಮನೆಯವರೆಲ್ಲ ಹೋಗವ್ರ ಅಂದ್ಯಾಲ್ಲ.
ಮನೆಯವ್ರ್ ಆಲ್ರೆಡಿ ನಮ್ಮ್ ಅಪ್ಪಾಜಿ ಅಮ್ಮ ಏಲ್ಲ ಹೋಗಿದ್ದಾರೆ.
ಹ್ಮ್
ನಮ್ಮಪ್ಪಾಜಿ ನಮ್ಮಮ್ಮ ಎಲ್ಲ ಹೋದ್ಮೇಲೆ ನಾನೇ ಸು
ಹ್ಮ ಮದ್ವೆ ಜೋರು ಎಂಜಾಯ್ ಮಾಡ್ಕೊ ಬಾ ಹಾಗರ. ಮದುವೇಲಿ ಎನ್ ಜಾಯ್ ಮಾಡ್ಕಬಾರೋ. ಹಲೋ ನಿನ್ ಮಾತು ಕೇಳಿಸ್ತಾ ಇಲ್ಲ.
ಜಾಸ್ತಿ ಏನ್ ಜೋರೇನ್ ಇಲ್ಲ.
ಹು ಹುಂ ಹೌದಾ ಸಿಂಪಲ್ಲಾ.
ಹಾ ಸಿಂಪಲ್ ನಾನ್ ಸಿಂಪಲ್ ಅಷ್ಟೆ.
ನೀ ಸಿಂಪಲ್ ಮದ್ವೆ ಗ್ರ್ಯಾಂಡು.
ಹ್ಮ್ ಹ್ಮ
ಮದ್ವೆ ಗ್ರ್ಯಾಂಡಾಗ್ ನಡೀತದೆ.
ಹ್ಮ್ ಗ್ರ್ಯಾಂಡಾಗ್ ನಡಿತದೆ ಹ್ಮ್ ಹ್ಮ್. ಅಲ್ಲಿ ನಮ್ಮೂರತ್ರ ಹಳ್ಳಿ ಬ
ಹಳ್ಳಿನಾ?
ಹ್ಮ್
ಹುಡ್ಗ ಯಾವ್ ಕೆಲ್ಸ ಗೌರ್ಮೆಂಟ್ ಕೆಲ್ಸನಾ ಪ್ರೈವೇಟ?
ಅವರು ಎಂಜಿನೀಯರ್
ಹೌದಾ?
ಹ್ಮ್
ಹುಡುಗಿ?
ಹುಡ್ಗಿನು ಇಂಜಿನಿಯರ್.
ಹೊ ಇಬ್ರುವಾ
ಹ್ಮ್
ಇಷ್ಟ ಪಟ್ಟಿರದಾ ದೆಜ್ಜ?
ಏನಿಲ್ಲ ಆಂಟಿ.
ಮಾಮೂಲಿ.
ನೋಡಿರದೆ ಮನೇಲ್ಲೋಗಿರದೆ.
ಹ್ಮ್
ಹ್ಮ್ ಅದೇ ಸರಿ ನೋಡ್ ದೇ ಈಗೊಂದ್ ಆಗಾಯ್ತಲ್ಲ. ಕೆಂಪೈನುಂಡಿಲ್ಲಿ ಕೆಂಪೈನುಂಡಿ
ಕೆಂಪಯ್ನುಂಡಿಲ್ ಏನಾಯ್ತದು?
ನಮ್ಸೖಡು. ನನ್ನ ವಾರ್ಗಿತ್ ತ್ತಿ ಅರಲ್ಲ ನೋಡು ಅವ್ರ ರಿಲೇಟಿವ್ ಅಂತ.
ಹ್ಮ್
ಗಾ ಹುಡುಗಿ ಬೇರೆ ಕ್ಯಾಸ್ಟ್ ಅಂತ ಅವರು. ಇವ್ಳು ಇಷ್ಟ ಪಡ್ತಿದ್ ಲೇನೊ ಗೊತ್ತಿಲ್ಲ ಅವನೀಗ ಮದುವ್ ಇವ್ಳಗ ಮದ್ವೆ ಫಿಕ್ಸ್ ಆಯ್ತು. ನಾಳೆ ನಾಳಿದ್ದು ಮದ್ವೆ ಇವತ್ತು ನಾಳೆ.
ಹ್ಮ್ ಹ್ಮ್
ಅವ್ರ್ ತಂದೆ ಗ ಹಾ ಹುಡ್ಗ ಹುಡ್ಗ ಬಂದ್ ದೊ ಈ ಹುಡ್ಗಿ ತಂದೆಗ ನೀನು ನನ್ನ ಕೊಡ್ದೆಯ ಹೆಂಗ್ ಮ್ ಮದ್ವೆ ಮಾಡ್ಬಿಟ್ಟೆ ಆ ಹುಡುಗಿನ ನಿಮ್ ಮದುವೆ ಮಾಡಿದ್ರೆ ನಾ ಮಾಡಸ್ಬಿಡಲ್ಲ. ಬಂದ ಬಿಟ್ಟು ಆ ಉ ಹುಡ್ಗಳು ಇರ ಪೋಟನೆೆಲ್ಲ ಕಳಸ್ಬಿಟ್ಟಾನ ಅವನ್ ಮೊಬೈಲ್ಗ.
ಅದಾ ಹ್ಮ್.
ಹ್ಮ್ ಈ ಹುಡ್ಗಿ ಪೋಟಾನ ಅ ಮದ್ವೆ ಆಯ್ತಾನಲ್ಲಾ ಅವ್ನು ಕಳ್ಸ. ಬುಟ ನೀವನು ಇಷ್ಟಪಟ್ಟಿರನು ಹ್ಮ ನಾನ್ ಪ್ರೀಸಿದಿ. ಹಿಂಗ ಹಿಂಗ ಅಂತ ಇವ ತಂದೆ ಊ ಟಿಗೆ ತಂಡನ್ನ ಬ್ಲಕ್. ಮೆನ್ ಮಾಡಿರೋದು.
ಹ ಹೌದು ಬ್ಲಾಕ್ಮೇಲ್ ಮಾಡಿರೋದ.
ಹ್ಮ ನೀನ್ ಹೆಂಗ ಅವ್ಳನ ಬೇರೆ ಕಡೆ ಮದ್ವೆ ಮಾಡ್ತಿರದಿ ನನ್ನ ನನಗ್ ಕೊರ್ದೆ ಅದ್ ಹೆಂಗ ಬೇರೆ ಮದ್ ಮಾಡ್ಬಿಟಿ ನಾನು ನೋಡ್ತೀನಿ ಅಂತ ಇವ್ರನು ಎದರ್ಸಿರೋರು.
ಅವ್ರ ತಂದೆನ ಆ ಹುಡ್ಗಿ ತಂದೆನ.
ಹ್ಮ್
ಹ ಹುಡ್ಗೀ ತಂದೆ ಆ ಭಯಪಟ್ಟಕೊಂಡು ಪಲಸ್ ಕಂಪ್ಂಟ್ಟ್ ತಾಗದು. ಅವನ್ ಏನ್ ಮಾಡ್ತಾನ. ಬಾಳಣಗ ಔಷಿ ಹಾಕ್ಬಿಟ್ಟು ಮೂರ್ ಜನ ಸತ್ತಗ್ವಾರೇ. ಒಂದೇ ಸಲ ಚೀಟಿ ಅವ್ರ ಮಗ್. ಫ್ಯಾಮಿಲಿ. ನಮ್ ರಿಲೇಟಿವ್ ಅಂತ ನನ್ ವರ್ಗತಿಯಾರ. ನೋಡು ಒಬ್ಬ ಒಬ್ಳ ಅವಳು ಮಾಡಾರ ತಪ್ಪಗ ಮೂರ್ ಜನ ಅಪ್ಪ ಅಮ್ಮ ಅವಳು ಮೂರ್ ಜನಸ ಸಾಯ್ತ್ರ.
ಯಾಕ್ ಬೇಕಿತಿ ಅದು. ಅಲ್ವಾ. ಈಗ ಇಷ್ಟ ಪಡ್ತಾರಾನ ಒಬ್ಬ. ಪೂರ್ಣ. ಇಷ್ಟ ಪಟ್ಟಾಗ ಅವರು ಆಗಲ್ಲ ಅಂತಂದಾಗ ಅವರು ಫೋಟನ ಇಲ್ಲ ಮಾತಾಡಿರೋದು ರೆಕಾರ್ಡ್ ಹೊಂದಿಟ್ಕೊಂಡು ಡ್ಯಾಕ್ಯುಮೆಂಟ್ ಮಾಡ್ತಾರ. ಅಲ್ವಾ. ಕೇಳಸ್ತತ ನಿಂಗ.
ನೀನ್ ಮಾತ ನಂಗ ಕೇಳಿಸತಾರ ಹ್ಮ ಹ್ಮ ಹ್ಮ್ ಕೇಳಸ್ತೇರ ಹಂಗ ಮಾಡ್ತಾರ ಈಗ.
ಹ್ಮ್ ನೋಡಿ ನೀಗೆ ಎಲ್ಲಾರು ಮರ್ಯದ ಬಾಳ.
ಅಲ್ಲ ಅದ್ನಿ ಹೇಳದು ಇಷ್ಟ ಪಡ್ತಾರ ರ ನಮ್ ಇರ್ಬೇಕ ಮನವಾರ್ ತೋರ್ಸೋದು ಮದ್ವೇ ಅಬೇಕ್. ಇಷ್ಟ ಎಲ್ಲಾ ತಗಸ್ಕತ. ಹಾ ಎಲ್ಲಾನೂ ಮಾಡ್ದಾಗ. ಎಂದಾಗ ಪೋಟೋ ಕಳಸ್ತಾರ ಅವರು ಯಾರಗ್ ಬೇಕು. ರ್ಗ ರೆಕಾರ್ಡ್ ಮಾಡ್ಕೊಂಡ ಇರೋದ. ಅದೇ ಇದೆಲ್ಲ ಕಳಿಸಸ್ತಾ ಹಿಂಗ ಆಯ್ತವ.
ಅಕ್ಕ ಕನವ ಹೆಣ ಮಕ್ಳಿದ್ರು ಕಷ್ಟ ಮಕ್ಳಿದ್ರರು ಕಷ್ಟ ಬಾರಿ ಕಷ್ಟ ಅದ ಜೀವ್ನ.
ಈದೆಲ್ಲಾ ಜನ್ರೇಷನ್ ಅಂದ್ರ ಇವವಾಗಿನ್ ಜನ್ರೇಷನ್ ಎಲ್ಲಾ ಹಂಗಗೆತ.
ಹಾ ಹಂಗೆ ಐತಿ ಆಗ್ನ ಇದೇ ಸರಿ ಏನು ಪ್ರಾಬ್ಲಮೇ ಇತಿರ್ನಿಲ್ಲ ಆಗ. ಈಗ ಎಲ್ಲ ಬರೀ ಇದೇ ಆಗೋಗದ. ಸರಿ ಮಾಡೋಣ ಹಾ ಹಾ ಸರಿ ಬೈ.